ಊಟ ಆಗಿಲ, ಜಸ್ಟ್ ಸ್ನಾನ ಆತು.
ಹಾ ಹಾ ನಮ್ದು ಊಟ ಎ ಎಲ್ಲ ಮಾಡ ವ
ಲೇಟ್ ಆಯತ
ಲೇಟ್ ಆಯ್ತನ್ ಹಪ್ಳಾ ಒಣ್ಸಕ್ ಹೋದ್ರ ಅಮ್ಮ,
ಓ ಹಪ್ಪಳ ಮಾಡ್ತಾ ಇದ್ದೀರಾ?
ಹ್ಮ್
ಒ ಓ ಹಾ ನೀವಿ ಇಬ್ರು ಬಂದಿರಾಂತನ
ಹ್ಮ ಹಾ
ಹಾ ಹಾ ಹಾ
ಎಂತ ಅಲ್ಲ ಸೀಸನ್ ಅಲ್ಲ,
ಈಗ ಸೀಸನ್ ಅಲ್ಲ ಈಗ ಮಳಗಾಲಲ್ಲ.
ಮಳೆಗಾಲಿ ಎಲ್ರಿ ಯಪ್ಪಾ?
ಮಳೆ ಓಡುವ ಬಿಡ್ತಂದ್ರ. ಒಂದ್ ವರ್ಷ ಹಂಗ ಬಂದ್ರೆ ಒಂದ್ರ ವರ್ಷ ಹಿಂಗ್ ಬರದ ಮಳೆ ಹೋದರ್ಷ ಮಳೆ ಅಂದ್ರೆ ಮಳೆ ಹ ಈ ವರ್ಷ ಮಳೆನೇ ಇಲ್ಲ ಹ್ಮ್ ಮತ್ತೆ ಕ್ರಿಕೆಟ್ ಕ್ರಿಕೆಟ್ ನೋಡಲ್ಲ ಹಾ ಕ್ರಿಕೆಟ್ ಕ್ರಿಕೆಟ್ ಇಲ್ಲ
ಅದೇ ವರ್ಲ್ಡ್ ಕಪ್ ನಡೀತಾ ವುಮೆನ್ಸ್
ಮಸ್ತ್ ಹ್ಮ್ ಅದಕ್ಕೆ ಗಂಡ ಮಕ್ಕಳ ಕ್ರಿಕೆಟ್ ಅಂದ್ರೆ ಬಾಳ ಹುಚ್ಚಲ್ಲ ಕ್ರಿಕೆಟ್ ಕಬಡ್ಡಿ.
ಕ್ರಿಕೆಟು ಕಬಡ್ಡಿ ಅಂದ್ರೆ ಒಂಥರ ಪ್ರಂಚ ಪ್ರಾಣ ನನಗೆ ಹ
ಕಬಡ್ಡಿ ಎಲ್ಲಾ ಮೊದ್ಲಿಗೆಲ್ಲ ಅದು ಇದು
ಕಬಡ್ಡಿ ಇನ್ನೇ ಟೈಮ ಆಗಷ್ಟು ಹಿಂಗ್ ಬರುತ್ತೆ ಹಾಕೊತೀನಿ
ಹ್ಮ್ ಹ್ಮ್ ಹ್ಮ್
ವರ್ಲ್ಡ್ ಕಪ್ ನಡ್ತ ಅದೆಲ್ಲ ಮಸ್ತ
ಹೌದಾ ಏಪ್ಪ ನಮ್ಗೆ ಅಷ್ಟು ಸ್ಪೋರ್ಟ್ಸ್ ಬಗ್ಗೆ ಬದ್ಲಿಗಿತ್ತು ಚನ್ನಕಿದಳ್ ಒಂಟು ಸವೆಂತ್ ಎಲ್ಲಾ ಫುಲ್ಲ ಖೋ ಖೋ ಪ್ಲೇಯರ್ ಆಗಿದ್ದೆ ಫಸ್ಟ್ ಪ್ಲೇಯರ್ ಆಗಿದ್ದೆ
ಓಹೋ
ಹ್ಮ್ ಈಗೆಲ್ಲಾ ಹೈಸ್ಕೂಲ್ ಬೆಟ್ಟ ಟೀಮರೆಲ್ಲಾ ಬಿಟ್ವಿ
ಹ್ಮ್
ಹ್ಮ್ ಸ್ಪೋರ್ಟ್ಸ್ ಅಂದ್ರೆ ಅಷ್ಟಕ್ಕಷ್ಟೇ ಕಬಡ್ಡಿ ಖೋಖೋ ಅವೆಲ್ಲ ಆ ಡ್ತಿದವಿ ಹೈ ಸ್ಕೂಲ್ ಆದ್ಮೇಲೆ ನಂತರ ಕೆಲಸ ಎಲ್ಲ ಏನಿಲ್ಲ ವಾಲಿಬಾಲ್ ತ್ರ್ರೋಬಾಲ್
ಹ್ಮ್
ತ್ರೋಬಾಲ್ ಕಿಂತ ವಾಲಿಬಾಲ್ ಚೆನ್ನಾಗೆ
ಥ್ರೋ ಬಾಲ್ ಕಿಂತ ವಾಲಿಬಾಲ್ ಚಂದನ
ಹ್ ನೀವು ಆಡಿಲಿಲ್ವಾ
ನಾವು ಆಡಿ ವಾಲಿಬಾಲ್ ಅ ಭಾಳ ಇಷ್ಟ ವಾಲಿಬಾಲ್ ಅಡವಿ ಅವಲ್ಲ ಇಲ್ರಿ ನಾವ್ ಅದಕ್ಕಿಂತ ಮ್ಯಾಲ ಯಾವ್ದ ಮಟನ್ ಇಲ್ಲ ಅಂತ ಅನ್ಕೊಂಡ್ ಸುಮ್ನಾದೆ ಹೊಕ್ ಹೋಗಿಲ್ಲ
ಸ್ಕೂಲಿಂದ ಯಾವವುದು ಅಡಿಲ್ಲ
ಅಡವೆ ರಾಜ ಮಟ್ಟ ಎಲ್ಲ ಅಲ್ಲ ಅಲ್ಲಿಗೆಲ್ಲ ಹೋಗಿಲ್ಲ ಕ್ಲಸ್ಟರ್ ಮಟ್ಟ ದಾಟಿವ ತಾಲೂಕ್ ಮಟ್ಟ ದಾಟಿವವಿ ಅಷ್ಟೇ ಜಿಲ್ಲಾ ಮಟ್ಟ ಇಲ್ಲ ಹ್ಮ್ ಖೋಖೋ ಆಗಿದ್ದೀವಿ ನೋಡ್ರಿ
ಅಷ್ಟೇ
ಹ್ಮ್
ಖೋ ಗಿಂತ ಖೋ ಖೋ ಟ್ರೆಂಡ್ ಆಗಿರೋದು ಯಾವ್ದ್ರ ಫಿಲಮ್ ಬಂದಿತ್ತಲ್ಲ ಯಾವ್ದದು
ಹಾ ಹಂದು ಶರಣ್ಂದ
ಹಾ ಗುರು ಶಿಷ್ಯ ಅವಗೇದ ಖೋಖೋ ಅಂತ ಏ ಎಲ್ಲರೂ ಸಣ್ಣ್ಮ ಮಕ್ಳು ಸಹಿತ ಕೊಕ್ಕಾಡದ ಕಲ್ಸ್ಿ್ರ ಇಲ್ಲಾಂದ್ರೆ ಅದ್ ಆಟ ಹೆಂಗೆ ಅಂತನೂ ಗೊತ್ತಿಲಿಲ್ಲ
ಹ್ಮ
ಆದ್ರಿಂದ ಸ್ವಲ್ಪ ಫೇಮಸ್ ಆಗಿ ಖೋಖೋ
ಹ್ಮ್ ಈಗ್ ನಾವ್ ಆಡಕ್ಕಿಂತ ನೋಡೋದೇ ಜಾಸ್ತಿ ಆಗೈತೆ ಕ್ರಿಕೆಟ್ ನಾ
ಕ್ರಿಕೆಟ್ ಆಡಕ್ ಹೋಗಲ್ಲಾ
ಆಡ್ತೀವಿ ಅ ಕಡಿಮೆ
ಹ್ಮ್ ಇದು ಸರಿ ಆಗತ್ತೆ ನಮ್ಮ ಮನೇದು ನಮ್ಮ ಮನೇರು ಅವಾಗ ಸ್ಕೂಲಾಗಿದ್ರೆ ಆಟಾಡ್ತಿದ್ರು
ಹ್ಮ್
ಎಲ್ಲಿ ಈಗೇ ಈ ಸ್ಕೂಲಲ್ಲಿ ಏನ್ ಆಟಾಡ್ತಾರೆ ಎಲ್ಲ ಗೊತ್ ಗೊತ್ತಿಲ್ಲ ಈ ಸ್ಕೂಲ್ ಹುಡ್ಗಿಯರ ಮಿಕ್ಸ್ ಇದಾರ ಎಲ್ಲ ಗೊತ್ತಿಲ್ಲ ಬರೀ ಲೇಡಿಸ ಅನ್ಸತ್ತೆ
ಹ್ಮ್
ಹ್ಮ್ ಈ ಜಯಂತಿಗ್ ಹೋದ್ರು ಸಣ್ಣ್ಮಕ್ಳ ಜೊತೆ ಬ್ಯಾಟು ಬಾಲು ತರ್ಸ್ಕೊಂಡ್ ಆಟ ಆಡ್ತಿದ್ರು ಫ್ರೀ ಪೀರಿಯಡ್ ಇದ್ದಾಗ ಕೇಟ್ ಆ ಹುಡ್ರಿಗೂ ಅವೇ ಹುಚ್ಚಲ್ಲ
ಹಾ ಅದೇ ಅದೇ
ಹ್ಮ ಈಗಿನ್ ಸಣ್ಣ ಮಕ್ಳಿಂದಾನು ಹುಟ್ಟೋ ಮಕ್ಳ ಬರೆ ಕ್ರಿಕೆಟ್ ಬ್ಯಾಟ ಬಾಲು ಕೇಳ್ತವೆ
ಬ್ಯಾಟು ಬಾಲ್ ಇಟ್ಟಾಯ್ತು
ಹ್ಮ್
ಕಾರುಣ್ಯಗೂ ಕಾರುಣ್ಯಗೂ ಕೊಡ್ಸ್ಬೇಕನೋ ಬ್ಯಾಟ್ ಟು ಬಾಲು ಕೊಡ್ಸ್ತಿರೋ ಅಥವಾ
ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ ಇ ಇಲ್ಲ ನಮ್ ಮನೆಯರಿಗೂ ಇಲ್ಲಾ ನಂಗೂ ಇಷ್ಟ್ ತಿಂದ ಆದ್ರೂ ನಮ್ ಮನೆರಿಗೆ ಒಂದ್ ಅವ್ ಅವಕಾಶ ಇತ್ತಪ್ಪ ಸ್ಪೋರ್ಟ್ಸ್ ಟೀಚರ್ ದೈಹಿಕ ಪಿಟಿ ಟೀಚರ್ ಆಗಕೆ
ಹ್ಮ್
ಒಂದ್ ಊರಾಗ್ ಕರ್ದಿದ್ರಪ್ಪಾ ಹಾ ನಾನೇ ಸ್ಪೋರ್ಟ್ಸ್ ಟೀಚರಾ ನಂಗೇನ್ ಆರ್ಟ್ಸ್ ಏನ್ ಗೊತ್ ಹಿತಾ
ಹ್ಮ್ ಹಾ ಹಾ
ಅಂದ್ರು ಹೋದಸಲ ಜಯಂತಿ ಸ್ಕೂಲ ಅಲ್ಲಿ
ಹ್ಮ್
ಸ್ಪೋರ್ಟ್ಸ ಆಡ್ಸಿ ತುಂಬಾ ಫ್ರೈ ಜರ ಇದು ಮಾಡ್ಸಿದ್ರಪ್ಪಾ ಇವ್ರೇ ಅಂದ್ರೆ ಹಳೆ ಸ್ ಸ್ಕೂಲಲ್ಲಿ ಸ್ವಲ್ಪ ಪಿ ಟಿ ಟೀಚರ್ ಎಲ್ಲ ಇದ್ರಲ್ಲಾ ಅವ್ರ ಜೊತೆಗೆ ಇರ್ತಿದ್ರು ಅವರ್ ಜಿಲ್ಲಾ ಮಟ್ಟದ ತನಕ ಕೊಂಡ್ ಹೋಗ್ಯಾರ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ತನಕೋಗ ಹೈ ಜಂಪು ಲಾಂಗ್ ಜಂಪು
ಹ್ಮ್
ಸಿಕ್ಕಪಟ್ಟೆ
ಇದರಲ್ಲಿ ಸ್ವಾಮಿ ವಿವೇಕಾನಂದಸ್ ಕಲ
ಹೂದಲ್ಲ
ಹ್ಮ್ ಹ್ಮ್
ಮತ್ತತ್ ನೋಡಾಕ್ ಕುಲ್ರ್ರ ಇದ್ರ ಹಂಗ ಹಂಗ ಹೆಂಗ ಜಿತಿದ್ವನ್ರಿ ಹ್ಮ ಹ ಆಮೇಲೆ ಪೂ ಎಂತದ್ದು ಗುಂಡು ಎಷ್ಟೈತಾ ತಟ್ಟ ಎಸತ ಅವೆಲ್ಲ ಇದು ಈ ಏನ್ ನೆನಪಿದಾ ಇವಾಗಿ ಹ ಆಸತ ಹಳ್ಳಿ ಸೈಡ್ ಆಡಸಸ್ತತಿ ಸೈಡ್ ಎಲ್ಲ ಅವೆಲ್ಲ ಆಡ್ಸಲ್ಲ ಅನ್ಸತ್ ಮೇಲಿ
ಸಿಟಿ ಸೈಡ್ ಇಲ್ಲ ಸಿಟಿ ಸೈಡ್ ಆಡ್ಸ್ತಾರೆ ಸಿಟಿ ಸೈಡ್ ಜಾಸ್ತಿ ಹ
ಹೌದಾ
ಹ್ಮ್ ಸಿಟಿ ಸೈಡ್ ಆಡ್ಸ್ತ ಸಿಟಿ ಎರಡ ಒಂದ್ ಸ್ವಪ ಅಂದ್ರೆ ಅವ್ರು ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾರೆ ಹಳ್ಳ ಸೈಡ್ಕಿಂತ
ಅಂದ್ರ ಕೋ
ಕಚಚ್ಸ್ತೆ ಸಿಲಿಟಿ ಚ ಯತ ಇತ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅ
ಅದೇ ಅದೇ ಈಗೆಲ್ಲ ಮತ್ತೆ ಸ್ಪೋರ್ಟ್ಸ್ಗ ಇರೋರಿಗೂ ವೇಕೆನ್ಸಿ ಎಲ್ಲ ಚೆನ್ನಾಗ ಐತಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ದೋರಿಗೆ
ಹ್ಮ್ ಅದೇ ಅದ್ರಕ್ಕೆ ರಿಸರ್ವೇಶನ್ ಅಂತ ಕೊಡ್ತಾರ
ರೆಸೆರ್ವಶನ್ ಹೌದ ಹೌದ ಹ ಈಗ ಆರ್ಮಿ ಸ್ಕೂಲ್ ಗೆ ಸೇರಸ. ಬೇಕಂದ್ರೆ ಹುಡುಗ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ. ಅವನಿಗೆ ಫಸ್ಟ್ ಆದ್ಯತೆ ಹಂಗೆ ಎಲ್ಲಾದ್ರಗ ಆಯ್ತ
ಹ್ಮ್ ಮತ್ ಅದ್ರಕ್ಕೂ ಸ್ಪೋರ್ಟ್ಸ್ ಕೋಟದಿಂದ ಹಾಸ್ಟೆಲ್ ಸಿಗ್ತೈತಿ ಮತ್ತ್ ಅಡ್ಮಿಷನ್ ಎಲ್ಲ ಒನ್ ಸ್ವಲ್ಪ ಕಡಿಮೆ ಮಾಡ್ಸಿದ್ರು ರಿಸರ್ವೇಶನ್ ತ
ಹ್ಮ್ ಹ್ಮ್ ಹ್ಮ್ ಅದು ಜಾಬ್ ಹೋಗೋ ತನಕನೋ ಸ್ಪೋಟ್ ಇದ್ರ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಇದು ಇರ್ಬೇಕೇನಲ್ಲಾ.
ಹಾ ಅದೇ ಅದೇ ಅ ಹೈಯೆಸ್ಟ್ ಹಾ ಜಾಬಲ್ಲಿ ಇದೆ.
ಓಹೋ ಎ ಎಸ್ ಎಸ್ಸಿ ದಾಗ ಹೋಗ್ತಾರಲ್ಲ ಅದಕ್ಕೂ ವೇಕೆನ್ಸಿ ಐತಿ ಸ್ಪೋರ್ಟ್ಸ್ಗು ವೇಕೆನ್ಸಿ ಐತಿ ಅಂತನ.
ಹಾ ಅದೇ ರಿ ಎನ್ ಎಸ್ ಎಸ್ ಮಾಡ್ಕೊಂಡ್ ಹೋದ್ರು ವೇಕೆನ್ಸಿ ಸ ಇರುತ್ತೆ. ವೆೇಕೆನ್ಸಿ ಇರುತ್ತೆ ಅಂತಲ್ಲ ರಿಸರ್ವೇಷನ್ ಇರುತ್ತೆ. ಅವ್ರಿಗೆ ಎಷ್ಟ್ ಪರ್ಸೆಂಟೇಜ್ ಕಡಿಮೆ ಆದ್ರರು ಮಾಡ್ಕೊಳ್ತಾರೆ
ಓ ಹಂಗೆ
ಹ್ಮ್ ಕಡಿಮೆ ಆದ್ರೆ ನೋಡ್ತಿ ಈಗ ಎಸ್ ಸಿ ಎಸ್ ಟಿ ಹಂಗ ಕ್ಯಾಸ್ಟ್ ವೈಸ್ ತಗೊಳ್ತಾರಲ್ರರಿ ಅವರಿಗೆ ರೀಸರ್ ವೇಶನ್ ಹೆಂಗ ಇರ್ತಲ್ಲ ಹಂಗೆ ಸ್ಪೋರ್ಟ್ಸ್ ಕೋಟ್ ತ ಎನ್ ಎಸ್ ಎಸ್ ಕೋಟ ಅಂತನು ಕೊಡ್ತಾರೆ ಹ್ಮ್ ನಮ್ದು ಕಾಲೇಜ್ ಅಡ್ಮಿಷನ್ದು ನಮ್ ಕಾಲೇಜ್ ಅಡ್ಮಿಶನ್ಲು ಹಂಗೆ ಇತ್ತು ಎನ್ ಎಸ್ ಕೊಟ ಸ್ಪೋರ್ಟ್ಸ್ ಕೋಟ
ಹೋಗಿದ್ರಾ ನೀವ್ ಏನ್ ಎಸ್ ಎಸ್ ಗೆಲ್ಲ ಎನ್ ಎಸ್ ಎಸ್ಸಿಗೆಲ್ಲ ಹೋಗಿ ಸೇರಿದ್ರ
ಸಲ ಈಚ ಏನ್ ಅಂದ್ರೆ ನಮ್ ಡಿಗ್ರಿ ಮುಗ್ ಡಿಗ್ರಿಟಮ್ನಾಗ ಗೊತ್ತಾಗತಿ
ಪಿ ಯು ನಿಂದಲೇ ಇರುತ್ತಂತಲ್ಲ ಅದು
ದು ಇಲ್ಲಾಂತಾಲ್ಲ ಪ ಪಿ ಯು ಅಲ್ಲ ಐ ಸ್ಕೂಲ್ ಇಂದಾನೆ ಐತದು
ಇದು ಏನ್ ಎಸ್ ಎಸ
ಹಾ ಏನ್ ಎಸ್ ಎಸ್
ಐ ಸ್ಕೂಲ್ ನಿಂದ ಇತ ಗೊತ್ತಿತ್ತ ಗೊತ್ತಲ ಐಸ್ಕೂಲ್ ನಿಂದ ಗೊತ್ತಲ ನಂಗ್ ಪಿ ಯು ನಿಂದ ಇರದ್ ಗೊತ್ತ್ ಎನ್ ಸಿ ಸಿ ಹ್ಮ ಹ್ಮ್ ಹ್ಮ್ ಹ್ಮ್
ಹವೇಲ ಹೈಸ್ಕೂಲಿಂದನ ಇದು
ಸ್ಕೌಟ್ಸ್ ಗೈಡ್ಸ್ ಬೇರೆ ಎನ್ ಎಸ್ ಎಸ್ ಬೇರೆ ಅಲ್ಲಾ
ಹ್ಮ್
ಸ್ಕೌಟ್ಸ್ ಗೈಡ್ ಅಂದ್ರೆ ಅದು ಯಾವತರನೋ
ಹ ಸ್ಕೌಟ್ಸ್ ಗೈಡ್ಸ್ ಅಂದ್ರೆ ಒಂಥರ ಡ್ರೆಸ್ ಇರ್ತಾವ ಅವಕ್ಕೆೆ
ಹಾ ಟ್ರಸ್ ಕಡ್ ಗೊತ್ತತಿ ಅಂದ್ರೆ ಅದ್ರಲ್ಲಿ ಏನ್ ಇರುತೆ ಎನ್ ಎಸ್ ಎಸ್ ತರನ ಏನು ಅ ಏನು ಗೊತ್ತಾಗತಪ್ಪ
ಇಲ್ಲಿಲ ಎನ್ ಎಸ್ ಎಸ್ ಬೇರೆ ಇದ ಬೇರೆ ಆಕತ್ತೆ
ಹ್ಮ್ ಹ್ಮ್ ಹ್ಮ್ ಅದೆ ಎನ್ ಎಸ್ ಎಸ್ ಅಂದ್ರೆ ಊರ್ ಕ್ಲಿನ್ ಮಾಡಿಸ್ತಾರೆ ಕಲ್ಚರಲ್ ಅಕ್ ವಿಟಿಸ್ ಇರುತ್ತೆ ಸ್ಕೌಟ್ಸ್ ಅಂದ್ರೆ ಅದ ಏನಿರತ್ತೆ ಗೊತ್ತಿಲ್ಲ ಪ
ಹ್ಮ್ ಹ್ಮ್
ಇನ್ನೆನಪ ನಾವು ಫ್ಯೂ ಇದ್ದಾಗಿಂದ ಗೊತ್ತ ಅದು ನಾವ ಎನಸಸ್ಸ ಸೇರ್ತರ್ಲಿಲ್ಲ ಸ್ಪೋರ್ಟ್ಸ್ ಇರ್ತಿತ್ತು ಹೈಸ್ಕೂಲ್ ಕಾಲೇಜಲ್ಲ ಸ್ಪೋರ್ಟ್ಸ್ ಗಿಫ್ಸ್ ಇರ್ತಿತ್ತು ಹೌದು
ಹ್ಮ್ ಹ್ಮ್
ಕಾಲೇಜ್ ಲೆವೆಲ್ಲ್ಲೂ ಸೇರ್ಲಿಲ್ಲ
ಕಾಲೇಜಾಗಲ್ಲ ಸ್ಪೋರ್ಟ್ಸ್ ಇರ ನಮ್ಗೆ ಅದು ಸೆಕೆಂಡ್ ಇಯರ್ಗ ಇತ್ತು ಫಸ್ಟ್ ಯಾರ್ ಏ ಇರಲ್ಲ ಸೆಕಂಡರೀಗ ಇತ್ತು.
ಆಮೇಲೆ ಹೈಸ್ಕೂಲ್ ಹೋದ್ಮೇಲೆ ಎಜುಕೇಶನ್ ಸ್ಟಾರ್ಟ ಆಗುತ್ತೆ ಲೇಡೀಸ್ ಸ್ವಲ್ಪ ಅಂದ್ರೆ ಕೆಲ ಒಬ್ರು ಮಾಡ್ತಾರೆ. ಕೆಲವ್ರಗೆ ಸಣ್ಣ ಮಗಿಿಗೆ ಸಾರ್ ಹಂಗಿರ್ತಾರ ಅನ್ಸ ಎದಕೈ ಸೀರಕ್ಕೆ ಹೋಗಲ್ಲ
ಹ್ಮ್ ಹ್ಮ್
ಅವ್ರ ಮನೇಲಿ ಕಳ್ಸಾರ ಇರ್ಬೇಕಾ. ಹ್ಮ್ ಹ್ಮ್ ಎನ್ ಎಸ್ ಎಸ್ ಸಲ ಹದ್ನೈದ ದಿವ್ಸ ವಾರ ಎಲ್ಲ ಇರತ್ತಲ್ಲಾ. ಹ್ಮ್ ನಾವೆಲ್ಲ ಸೇರ್ಲಿಲ್ಲ
ಹ್ಮ್ಮ್ ನಮ್ದು ಇದ್ರಲ್ಲಿ ಮಾಸ್ಟರ್ ಡಿಗ್ರಿಲ್ಲಿ ಎನ್ ಎಸ್ ಎಸ್ ಎಲ್ಲ ಟೀಮ್ ಬರೋವು ಅಂದ್ರ ಎಸ್ ಎಲ್ಸ ಒಳಗೀನುಡುಗರನೆಲ್ಲ ಅಲ್ಲಿ ನಮ್ದೇ ಹಾಸ್ಟೆಲ್ ಅಲ್ಲಿ ಉಳ್ಸ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡಸಾರ
ಅದುಕ ಕೋಚಾ ಇರ್ತಾರಾ.
ಹಾ ಕೋಚರ್ ಎನ್ ಎಸ್ ಸೇಸಿ ಕೋಚರ್ತ
ಓ ಹೋ ನಮ್ಗೆಲ್ಲಾ ಹಂಗೆಲ್ಲ ಇರ್ಲಿಲ್ಲ
ಎನ್ ಸಿ ಸಿ ಗಂತೂ ಇವ್ರ ಮಿಲ್ಟ್ರಿ
ಎನ್ ಸಿ ಸಿ ನ ಮಿಲ್ಟ್ರಿ ನದು ಹ್ಮ ಹ್ಮ್ ಹ್ಮ್
ಅವರು ಇರ್ತಾರ ಅವರೇ ಮಿಲ್ಟ್ರಿ ಅವ್ರೇ ಒಂದಿಷ್ಟು ಬಂದು ಟ್ರೈನಿಂಗ್ ಕೊಟ್ಟ ಹೋಕರ್ ಮಿಲ್ಟ್ರಗ
ಹ ಕಲಿಸ್ತಾರೇನ ಅವ್ರಿಗೆ
ಹ್ಮ್ ಅಂದ್ರೆ ಎಲ್ಲಾ ನಿಯೆಸ್ಟ್ ಈಗ ಧಾರವಾಡ ಯೂನಿವರ್ಸಿಟಿ ಅಂದ್ರೆ ಯೂನಿವರ್ಸಿಟಿ ಅಂಡರ್ ಎ ಸ್ಕೂಲ್ ಬರ್ತಾವಲ್ಲಾ ಅವನ್ನೆಲ್ಲಾ ಕರ್ಸಿ ಅಲ್ಲೇ ಒಂದ್ ಕಡೆ ಸೆಂಟರ್ ಕೊಡ್ತ ತ್ತರ.
ಎನದು
ಇಲ್ಲ ಇಲ್ಲ ಕ್ಲೋಸ್ ಇದೆ ನಾರ್ಮಲ್ ಯುನಿವರ್ಸಿಟಿನೆ
ಓ ಹೋ ಮೈಸೂರ ಯೂನಿವರ್ಸಿಟಿ ಓಪನ್ ಯನಿವರ್ಸಿಟಿ ಅನ್ಸ
ಮೈಸೂರಿನಂಗ ಎರಡು ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿನೂ ಇದೆ ನಾರ್ಮಲ್ ಯೂನಿವರ್ಸಿಟಿನೂ ಇದೆ.
ಹೌದಾ
ಓಪನ್ ಯೂನಿವರ್ಸಿಟಿ ಇದ್ದ ಬೇರೆ ಐತಿ ನ ಇದ್ರದು ನಾರ್ಮಲ್ ಯನಿವರ್ಸಿಟಿ ಗ್ರಾಜುಯೇಟ್ ಎಲ್ಲರಿಗ ಓ ಇದ್ರಲ್ಲಿ ಕ್ಲಾಸ್ಲ್ಲೇ ಮಾಡಕ ಕೊಡೋದು ಇದೆ.
ಹ್ಮ್ ಹ್ಮ್ ಹ್ಮ್
ಹ್ಮ್
ನಾವು ಓದ್ಬೆಕಾದ್ರ ನಾವು ಹೈ ಸ್ಕೂಲ್ ಮಿಡ್ಲಿ ಸ್ಕೂಲ್ ತಕ ಏನ್ ಮಾಡಿದ್ವಿ ಅಷ್ಟೇ. ಅ ಸುಮ್ಮನೆ ಹೈಸ್ಕೂಲ್ ಮೇಲ ಮತ್ ಅದೇನೋ ಪೂರ್ತಿ ಇರ್ಲಿಲ್ಲ ಮಾಡ್ಲಿಲ್ಲ ಹೈಸ್ಕೂಲ್ ಹೈಸ್ಕೂಲ್ ಅಂತ ತುಂಬ್ಬಿಟ್ಟಿತ್ತು ಅಲಗೆ ಅಂದ್ರೆಲ್ ಓದ್ಬೇಕ ಹೋಗವಾಗ ಎಂಟೇ ಕ್ಲಾಸ್ದಾನೇ ಸ್ಟಾರ್ಟ್ ಮಾಡ್ಬಿಟ್ಟಿತ್ತು ಹ್ಮ್ ಹಂಗ ಸ್ಪೋರ್ಟ್ಸ್ಲ್ ಇಲ್ಲ ಏನ ಇಲ್ಲ ಇವಾಗ ನನ್ ಮಕ್ಳಗ್ ಹುಡ್ತಾನೆ ಸ್ಪೋರ್ಟ್ಸ್ ಸ್ಕೇಟಿಂಗ್ ಅಂತೆ ಅದಂತೆ
ಅದ ಅವನ್ನೆಲ್ಲ ಕಲ್ಕೋಬೇಕ ಬಿಡ್ರಿ ಸ್ಕೇಟ್ ಟಿಂಗು ಸ್ವಿಮ್ಮಿಂಗು ಅಲ್ಲ
ಹಾ ಅದೇ ಸ್ಕೂಲಲ್ಲೇ ಅಂದ್ರೆ ಸ್ಕೂಲಲ್ಲೇ ಎಲ್ಲ ಇರತ್ತೆ ಸ್ಪೋರ್ಟ್ಸ್ಗು ಕೋಚಿಂಗ್ ಇರುತ್ತೆ ಅದಕ್ ಅಡ್ಮಿಷನ್ ಮಾಡ್ಸ್ಬಿಟ್ರೆ ಆಯ್ತು. ಸ್ಟಡಿ ವಿ ಸ್ಪೋರ್ಟ್ಸ್ ಎಲ್ಲ